ಹೇಳಪ್ಪ ಮಂಜು
ಹಾ ಹಾ ಏ ಮಾಡಣ ಗುತ್ತಾ
ಏನಪ್ಪ ಸುಮ್ಮ ಮೊಂಡೆ ಹ್ಮ್
ಕಊಟಣ
ಎ ಬಳಗ್ಗೆಯ
ಪಟ್ಟಾಯ ತಾನ ಹಟ್ಟಾಯತಾನ
ಹೌದಾ
ಹ ಅಣ್ಣ
ಏನ್ ಮಾಡಿದ
ಆಣ
ಏನ್ ಮಾಡಿದ್ರು ಊಟ
ಹೌದು ಅಣ್ಣ ರೈಸ್ ಮಾಡಿದರಣ ಉಂಡಿವಿ
ಹೌದಾ
ಹ ಮತ್ತಣ
ಅಪ ನಾನ ರ್ಗ ಇದೆ
ಹೌದಾ ಅಣ್ಣ
ನ ಇಷ್ಟು ದಿನ ಊರೆಲ್ಲ ಇದ್ದೆ ಹ್ಮ್
ಮತ್ತ ಅಣ ಊಟ್ ಕಡೆ ಹಂಗ್ ಮಳೆ ಗಿಡ ಆಗೇತ್ತ ಅಣ್ಣ
ಮಳೆ ಏನ ಆಗಲ್ಲಪ್ಪಾಸ್ಂದು
ಹೌದಣ ಹ್ಮ್ ಹ್ಮ್ ಯಾವಾಗ ಬಂದನಾ ನಮ್ ಸೈಡ್ ನಗ್ ಗೂಡತನ ಮಳೆ ಮೊನ್ನೆ
ಹಲೋ
ಮೊ ನುಗ್ಗಿಡೋ ದಣ ಮಳೆ
ಇಲ್ಲ
ಹಣ ಮೊನ್ನೆ ಅಲ್ಲಿ ಕಂಬದಾಗ ಹೊಡಿತಣ್ಣ ಮಳೆ
ಹೌದೌ ಮೊನ್ನೆ ಆಗಿರ್ಬೇಕು
ಹಣ
ಹ ಮಳೆ ಆಗ್ಲಿಲ್ಲಪ್ಪಾ ನಮ್ಗ
ಹೌದಣ
ಹ್ಮ್ ಆ ಕಡೆಲ್ಲ ಕೆಲಸ ಇದು ಈ ಕಡೆ ಎಲ್ಲ ಸ ಮಾಡಿ
ಹಣ
ಹ ಕಡೆು ಮಾಡ
ಹ್ಮ್ ಹ್ಮ್
ನೋರ್ ಬರ್ಲಿಲ್ಲಮ್ಮ
ಹಾ
ಮಳೆ ನಮ್ಮಗೆ ಪದಲ್ಲಪ್ಪ ಅ ನಷ್ಟತ ಆಯ್ತದು
ಹ ಏನ್ ಮೋರಮ್ಮೊಬ್ಬ ಹೆಂಗ ಆಯ್ತಾನ ಊರಾಗ
ನರಪ್ಪಫುಲ್ಪ
ಹಣ
ತರ ಆಯ್ತಂದದ ಅಪ್ಪ
ಕಾಲೇಜ್ ಮುಗಿತೆ ಅನೋಣ್ಣ ನಿದು
ಹಾ ಇಲ್ಲ ಇಲ್ಲ ಇವಾಗ ಕೋರ್ಸ ಮನ್ ನಾನು
ಹೌದಾ
ಹಾ
ಒಂದ್ರನ ಒಂದಂದು ವರ್ಷ ಹಣ
ಹಾ
ಹಾ ಹಾ ಮತ್ತೆ
ಏ ಇನ್ನುೂ ಎರಡು ತಿಂಗಳು ಇರ್ತೇನೆ ಆಸ್ಮೇಲ್ಲಿ
ಹಣ
ಕ ಮ ಮುಸ್ಕೊಂಡ್ ಹೋಗ್ತ ಕೆಲ್ಸಕ್ಕೆಲ್ಲ್ರ
ಹೌದಾ
ಹಾ
ಹಾ ಹಾ
ಹ ಹ್ಮ್
ನಾವವು ಏನಲ್ಲಣ್ಣ ಇವತ್ ರೆಸಲ್ಟ್ ಆದ್ ನಮ್ದು ಕಾಯಾ ಕೂತಿವಿ ನೋಡೋಣ್ಣ ಮೂರ್ ಗಂಟೆಕ್ ರಿಸಲ್ಟ್ ಅದೋಣ ನಮ್ಗ
ಹಾ ಸಾಮಾ
ಡಿಪ್ಲೋಮಾ ಫೈನಲ್ ಇಯರ್ದ ರಿಸಲ್ಟ್ ಅ ಇತ್ತಾ ಇ ಒಂದ ಇಯರ್ ಆದಣ ನಮ್ದು ಇನ್ನ ಈಗ ಒಂದ್ ರಿಸಲ್ಟ್ ಬಿಡ್ತಾರ ಅದಣ ಕಾಯಕೂತಿವತ್ತ
ಕತ್ ಬಿಡ್ತ
ಹಣ ಮೂರ್ ಗಂಟೆ ಕ ಆದಣ
ಅಂದ್ರೆ ಮನ್ನಿ ನಲಣ ಆ
ಪ್ಲೇಯರ್ ಇದು ಫಿಫತ್ ಸೆಮ್ ಅಂತ ಇರ್ತಾರ ನೋಡ ಫಿಫ್ಟಿ ಸೇಮ್ ರಿಸಲ್ಟ್ ಅಣ್ಣ ಇದು
ಹ
ಇನ್ನೊಂದು ಸ ಮಾದಣ ಇನ್ನೊಂದಂದಂದ ಯಾರ
ಅ್ರ ನೀವು ವರ್ಷ ಬಂದ ಎಕ್ಸಾಮ್ ಬರ್ತನಾ
ಇಲ್ಲ ವರ್ಷ ಕ್ಷ ನಿಮ್ದು ಡಿಗ್ರಿ ಹಂಗಣ ನಮ್ದ್ ಹಂಗೆ ಸೇಮ್ ಇರ್ತಾನೆ ಎಸ್
ಎಡತ
ಹ ಅಂದ್ರೆ ಸಿಲೆಬಸ್ ಕಮ್ಮಿ ಇರ್ತಾವಣ್ಣ ಮೂರು ಎರಡು ನಾಲ್ಕು ಒಂದು ಇರುತ್ತಾನ ಸಿಲೆಬಸ್ ನಮ್ದು
ಇವಾಗ ಅಡ್ಮಿಷನ್ ಮಾಡಿರ್ತಿರಲ್ಲ
ಆಣ
ಅಷನ್ ಮಾಡಿದ್ಮೇಲೆ ಫಸ್ಟ್ ಎಕ್ಸಾಮ್ ಬರ್ತ್ತಲ್ಲ ಅವಾಗ ಎಷ್ಟು ಪೇಪರ್ ಬರೀಬೇಕು ನೀವು
ಪೇಪರ್ಣ್ಣ ನಾಲ್ಕು ಆರು ಇರ್ತವೋಣ್ಣ ಹಂಗ್ ಬರಿಬೇಕಕ್ ನಾಲ್ಕು ಐದು ಆರ್ ಇರು
ಅಂದ್ರೆ ಜಾಸ್ತಿ ಇರ್ತವಾ
ಹಾ ನಾಕು ಇರ್ತಾವ ನಾಕು ಆರು ಹಂಗ ಇರ್ತವಣ್ಣ ಬರ ಬರ್ತ ನಾಕು ಮೂರು ಎರಡು ಐದು ಆರು ಹಂಗಗೆ ಐದದ ಇರುತ್ತಾವಣ ಒಂದೊ ಸೆಮಿ ಐದನ್ ತಾಗ ನೋಡೋಣ ಇರೋದು
ಮತ್ತೆ ನಿಮ್ ಕಾಲೇಜು ಡೈಲಿ ಹೋಗ್ಬೇಕು ಆತರ ಅಂತ ಹೇಳೇಳ್ಸಾರ
ಹಾಣ ಡೈಲಿ ಹೋಗ್ಬೇಕುಣ್ ನಮ್ ಕಾಲೇಜ್ಗೆ ಅಟೆಂಡೆನ್ ಶಾರ್ಟೇಜ್ ಬಿದ್ರೋಣ್ಣ ಎಕ್ಸಾಮ್ ಕುಡ್ಸಲ್ಲಣ
ಅತ್ತ
ಹಾ ಡೈಲಿ ಹೋಗ್ತೀವೋಣ್ಣ ನಾವು ಕಾಲೇಜ್ಗೆ
ಹ
ಹಾ
ನಲ್ಲ
ಹೌದ
ಹ್ಮ ಏನು ಅಷ್ಟ ಲೇಟ್ ಆ ಕೊಟ್ರಂತೆಂತ
ಹೌದಣ್ಣ ರೈಸ್ ಚಲಾಗಿದ್ದಿಲ್ಲ ಕುದಿದ್ದಿಲ್ಲ ರೈಸ್ ಮಳ್ಳಿ ಮಾಡ್ಸಿದ್ವಿ ಅಣ್ಣ ಮಾಡ್ಸಿದ ಮತ್ತ ಇತ್ತ ನೀರ್ ನೀರ್ ರೈಸ್ ಚದಕಾಗಿ ತಣ ಹಂಗಯ್ತ
ಹ
ಹಣ
ಹ್ಮ್ಮ್ ಮಾತೆ ಅಣ್ಣ ಹಾ ಅಣ್ಣ
ನಮ್ರೂ ಮೇಲೆ ಅಣ್ಣ
ಹಾ ಅಣ್ಣ
ಎಷ್ಟು ಜನ ಇವಾಗ
ನಮ್ಮ ರೂಮ್ ಅಲ್ಲ ಅಣ್ಣ
ಹಾ ನಿಮ್ಮ
ಹಾ ಆಕಾಶ ನಾನು ಇದ್ಯವಣ್ಣ ರಾಜಣ್ಣ ಆಕಾಶ ನಾನು ಮೂವರ್ ಇದೀವಣ್ಣ ಮೂರಣ್ಣ ಅದು ಲೈಬ್ರರಿ ಬಸ್ತ ಅನ್ನಂತ ಅವ ಒಬ್ಬ ಅಣ್ಣ ಮಾತಾಡಿ ಹೆಲೋ ಅಣ್ಣ
ಹಾ ಹೋಗಿಲ್ಲಣ ಓತಣ್ಣ ನೆಕ್ಸ್ಟ್ ವೀಕ್ ಹೋಗ್ತಿರ್ಬೋದಣ ಊರಿಗೆ
ಹಾ ತರನಾ
ಹಾ ನನ್ಸಲ್ಲಂದ ವೇಟ್ ಮಾಡ್ಕೊತನ ನಾನ ರಿಸಲ್ಟ್ ಸಲ್ಂದ
ಹಾ ಅಣ್ಣ ರೆಸರ್ಟ್ ಬರೋಣ ಹೋಗ್ಬೇಕಕ್ಂತ ಮಾಡಿವಿ ಅಣ್ಣ
ಬಂತಂದ ಅಣ್ಣ ಸಲ್ಪ ಇಲ್ಲಣ್ಣ ಇಲ್ಲ ಇಂಜಿನಿಯರಿಂಗ್ ಮಾಡ್ಬೇಕಂತ ಅಣ್ಣ ಈ ರಿಸಲ್ಟ್ ಬಂತ ಅಂದ್ರೆ ಆದ ಅಣ ಬಟ್ ಫೇಲ್ ಆದ ಅಂದ್ರೆ ಸೀದ ಬೆಂಗ್ಳೂರಣ್ಣ
ಹಾ ಅಣ್ಣ
ಹಾ ನೀ ಡಿಪ್ಲೋಮಏ್ಣ ಇಂಜಿನಿಯರಿಂಗ್ಣ
ಡೈಲಿ ಕಾಲೇಜ್ ನೋಡಬೇಕು ಅಲಾ
ಹಾ ಡೈಲಿ ಕಾಲೇಜ್ಗೆ ಹೋಗ ಬೇಕು ಅಣ್ಣ
ಎಲ್ಲಣ್ಣ ಕಾಲೇಜು ಗೋರ್ಮೆಂಟ್ ಶೂಟ್ ಎಲ್ಲಿ ಸಿಗುತ್ತ ಅಲ್ಲಿ ಮಾಡ್ತನಣ್ಣ
ಹಾ ಅಣ್ಣ ಬರ್ದೇನ ಗೋರ್ಮೆಂಟ್ ಸೀಟ್ ಸಿಗೋದ ಎಕ್ಸಾಮ್ ಬರ್ದೇನ ಡಿ ಸಿ ಟಿ
ಮೊನ್ನೆ ಗುಲ್ಬರ್ಗಗೆ ಇತು ಅಣ್ಣ ಬರ್ದ್ ಬಂದಿನಣ್ಣ ಹೆಲೋ ಅಣ್ಣ
ಹಾ ಹೇಳು ಅಣ್ಣ
ಹೇಳು ಅಣ್ಣ ಯಾಕ ನೆಟ್ವರ್ಕ್ ಇಲ್ಲ ಅಣ್ಣ
ಆದ
ಹಾ ಅಣ್ಣ
ಹೌದೌ ಸಲ್ಪ ಸರಿಯಾಗಿ ಇವಾಗ
ಹಾ ಕೇಳ್ತಾ ಅಣ್ಣ ಇವಾಗ ಕರೆಕ್ಟ್ ಕೇಳ್ತಾ ನೋಡು ಅಣ್ಣ ಹೇಳೋಣ ಮತ್ತೆ
ಹ ಪ್ರಾಭ
ಹೌದೆ ಮತ್ತೆ ಹೋಗ ಕಣ ಊರಿಗೆ
ಹ ಕೆಡ್ತನೆ
ಹೌದಾಣ ಊರಿಗ ಹೋಗ್ಕಣ ಮತ್ತೆ ಇವಾಗ ಈ ಸದ್ಯ ಹೋಗ್ಬೇಕಕನ್ ಮತ್ತೆ ನಾಳೆ ಹೋಗ್ಬೇಕಕಣ್ಣ
ಅಲ್ಲ ಮನೇಲಿ ಯಾವಾಗ ಹೇಳತ್ರಾಗರ್ತ
ಹಾ ಹಾ ಹೌದಾ ಹಣ್ಣ ದ ಮುದ
ನಾಳೆ ಬರ್ವಂಗಿದ್ರೆ ಇವಾಗ ಇವಾಗ ಹೇಳ್ತಾರೆ
ಹಣ
ಹತ್ರ ಹ ಚ ಹ ಹ್ಮ
ಮುಂದ್ವ್ ಮಾಡಕ ಅಂದ್ ಮಾಡ್ರಣ್ಣ ಎಕ್ಸ್ ಡಿಗ್ರಿ ಕಂಪ್ಲಟ್ ಆಗಣ
ಹ ನಾನೇನ್ ಬೇಮ ಮಾಡ ಹಾಗದಾರ
ಆಣ
ಬ ಟ್ರೈ ಮಾಡ್ರ ಮನಲ್ಲ
ಆಣ
ಆಕ್ಷ ಮಾತ್ರ
ಅದೇ ಯಾವ್ದಾದೋ ಡಬ್ಬ ಬಿಟ್ಟಿರ್ತ ನಾನನ್ ಹಾಕ್ಬೇಕು ಹಂಗೆ
ಓದ್ಬೇಕಲ್ಲ ಪಾರ್ಕ್ ಎಲ್ಲ ಸುಮ್ಮನೆ ಆಗಲ್ಲಲ್ಲ
ಆದ ತಾನ ಟ್ರೈ ಮಾಡೋಕ್ ಪ್ರಯತ್ನ ಪಡುವ ದ್ದ ಗೆಲ್ಲುವ ಒಂದು ದಿನ ಗೆಲ್ಲಲುಬೇಕು ಒಳ್ಳೆ ತನಣ
ಹ ನ ನ
ಹಣ
ದ ಜೊತೆ ಮಾಡಬುದುಿಲ್ಲ ಯಾರು ಹೋದ್ರ ಮಾಡ
ಹೋಗ್ಯನಣಣ್ಣ ನ ಐದ್ ಆರ್ನೂಂದಾಗ ಇದ್ದನಣ್ಣ ಶಿವಣ್ಣ ಹೋಗ್ಯನಣ್ಣ ಧಾರವಾಡ ಹಯನ ಅಂತ ಅಂದ್ರ
ದಕ್ಷಿಣ ಮಗಾನ ತಪ್ಪಾವಣ
ಹಾಣ ಕೋಚಿಂಗ್ ಹೋಗ್ಯರ ಅಂತ ಅದಕ್ಕ ನೀವ್ ಓದ್ತಿರಿ ಅಂತ ಮಾಡಿದ್ ನಣ
ಹಲ್ಲ ಬ
ಹೋಗಲ್ಲ ಹಣ
ಹಾ ಬ ಅಂದ್ರೆ ಇವಾಗ ರಿಸಲ್ಟ್ ಬಂದ್ಮೇಲೆ ಹಓದ್ತ್ರ ನಾಳೆ ಹೋಗ್ತಾರ ಅವ್ರಿಗೆ
ಇಲ್ಲಣ್ಣ ನೋಡ್ಬೇಕು ಎಕ್ಸಾಮ್ ರಿಸಲ್ಟ್ ಬಂತ ಅಂದ್ರೆ ಇನ್ನೊಂದ ವಾರದ್ದಿಗೆಷ್ಟ ಹೋಗ್ತವೋಣ ಹೋಗ ಇತಾರ ಅಂತ ಅವ್ರು ನಂದ ದಿನ ಒಂದಂದು ಏರ್ ಅದಲ್ಲ ಇಲ್ಲಿ ಇರತ್ತೆ ಹಾಸ್ಟೆನಿಯಾಗ ಮುಂದೆ ಏನ್ ಮಾಡ್ಬೇಕಕ್ ಏನಿಲ್ಲ ಅಂತ ಗೊತ್ತಾಗೆಕಂದ್ರ ಬ್ಯಾಕ್ ಬೆಂಗಳೂರು ಹೋಗ್ಬಡೋೆ ಈ ಹುಡುಗರು ಎಲ್ಲ ರೆಡಿ ಆದ ಅಂದ್ರೆ ಬೆಂಗಳೂರು ಹೋ ನಡಿ ಅ್ರ ಹೋಗ್ ಬಿಡ್ತವಾನೆ
ಸರಿ ಮಗ ನ ಕಾಲ್ ಬರ್ತದ
ಹಾ ಅಣ್ಣ ಸರಿಯಣ್ಣ
ಹಾರಿ